ಆರ ನೋಡ್ರರಿ ಸ್ ನೀವ್ರಾಮ ರರಿ
ಹ್ಮ್ ನಾವ್ ಆರಾಮ್ ನೋಡ್ರಿ
ಅರಾಮ್ ಮಾಡ್ರಿ ಮನೆಗೆಲ್ಲಾ
ಎಲ್ರೂ ಆರಾಮಾರ್ರೆ ನೋಡ್ರಿ
ಹ್ಮ್
ಏನ್ ನೆಡ್ದರ್ ಕೆಲ್ಸ ಆ ರೀ
ಊಟ ಆಯ್ತ್ರಿ
ಊಟ ಆಯ್ತು ನೋಡ್ರಿ ಊಟ ಮಾಡ್ಕೊಡೆ ಕುಂತಿದ್ವಿ ನಾ ಸುಮ್ಮನೆ ಫೋನ್ ಹಚ್ಚಿದ್ರ ನೋಡಮ್ ಏನು ಮಾಡಕತ್ತರ ಅಂತ ಹಚ್ಚಿದೆ.
ಆ ಹೌದು
ಹ್ಮ್
ಆಯಿರು ಎಲ್ಲಾರು ಅರಾಮಾರ
ಎಲ್ರೂ ಅರಾಮ್ ಅವ್ರೆ ನೋಡ್ರಿ
ಕೇಳದಂಗೆ ಹೇಳ್ರಿ ಅವ್ರನ್ನ ಕಂಡ್ರೆ
ಹ್ಮ್ ಹೇಳ್ತೇನ್ರಿ ಬಂದ್ರಂದ್ರೆ ಹಚ್ಕೊಡ್ತಿಂತತೋ ಮಾತಾಡ್ಕತರೆ
ಆಯ್ತಾ ಆಯ್ತು ರೀ ಬಹಳ ದಿನ ಆಯ್ತು ಫೋನೆ ಮಾಡಿಲ್ಲ ಮಾತಾಡಿಲ್ಲ ಅವ್ರ ಜೊತೆ
ಹಾ ಹಚ್ಚ್ತಿನ್ರಿ ಮಾತಾಡಕತ್ರಿ ಮತ್ತೇನ್ ಇಲ್ ನೋಡ್ರಿ ಏನ್ ಇಲ್ಲ ನೋಡ್ ನಿಮ್ದು ಊಟ ಆಯ್ತ್ರಿ
ಹ್ಮ್ ಆಯ್ತ್ರಿ
ಹ್ಮ್ ಏನ್ ಮಾಡಿದ್ರು ಊಟ
ರೊಟ್ಟಿ ಪಲ್ಲೆ ಅನ್ನ ಸಾರು
ಹ್ಮ್ ಏನ್ ಸ್ಪೆಷಲ್ ರೀ ಅಡುಗೆ ನಿಮ್ ಕಡೆ
ಹ್ಮ್ ನಮ್ ಕಡೆ ನಾನ್ ವೆಜ್ ಚಲೋ ಮಾಡ್ತಾರ, ಚಪಾತಿ, ರೈಸ್ ಐಟಮ್ ಬಾಳ ಮಾಡ್ತಾರೀ ನಮ್ಮ್ ಕಡೆ.
ಹ್ಮ್ ಹ್ಮ್
ನಿಮ್ ಕಡಿತಾಯ ರೊಟ್ಟಿ ಎಲ್ಲ ನಮಕ್ ರೈಸ್ಾಗ ಡೈಲಿ ಅಂತೂ ಒಂದು ಕಲರ್ ರೈಸ್ ಒಂದ ವೈಟ್ ರೈಸ್ ಇರ್ತದ ಸ್ಪೆಷಲ್ ಡೈ ಮದಿವಿ ಅಂತ ಟೈಮ್ನಾಗ ಆದ್ರ ಮೂರ್ ನಾಲ್ಕ ಇರ್ತವ್ರೀ ಕರಿವಿ ಪಾಕ್ ರೈಸ್ ಪುದೀನ ರೈಸ್ ಮತ್ತೆ ಜೀರಾ ರೈಸ್ ಚಿತ್ರಾನ್ನ ವೈಟ್ ರೈಸ್ ನಮ್ ಕಡೆ ರೊಟ್ಟಿ ಯವು ಬಂದಾಗ ಮಾಡಲ್ಲ ಹ್ಮ್ ತಂದೂರಿ ರೋಟಿ ತಂದೂರಿ ರೋಟಿ ಚಪ್ ಚಪಾತಿ ರುಮಾಲಿ ರೋಟಿ ಅಂತವ ಮಾಡ್ತಾರ ನಮ್ ಕಡೆ ರೊಟ್ಟಿ ಉಣ್ಣಲ್ಲ ಬಾಳ ನಮ್ ಕಡೆ
ಹಾಂ ನಮ್ ಕಡೆ ಏನಿಲ್ಲ ರೊಟ್ಟಿ ಚಪಾತಿ ಅವರ್ಲಿಕ್ಕ ಅಂದ್ರ ಮದ್ವಿ ಊಟನೇ ಅಲ್ಲಂತರ
ಹ್ಮ ಇಲ್ಲರಿೀ ನಮ್ ಕಡೆ ಹಂಗಲ್ಲ
ಏ ಮದ್ಯಿಗೆ ಹೋಗಿದ್ದೀ ಬರೇ ಅನ್ನ ಇಟ್ಟು ಕಳ್ಸ್ಯಾರ ಅಂತಾರ ನಮ್ ಕಡೆ ಆದ್ರ
ಹ ಹಾ ಹೌದ್ರಿ
ಹ್ಮ್ ಇಲ್ಲ ನಿಮ್ ಕಡ ಅದೇ ಊಟ ಮಾಡ್ತ ತಾರಲ್ಲ ಅದೇ ಐಟಮ್ ಇಡತಾರ ನಮ್ಮ್ ಕಡೆ ರೊಟ್ಟಿ ಚಪಾತಿನೆ ಊಣ್ಣೂದ ಜಾಸ್ತಿ ಹಂಗಾಗಿ ರೊಟ್ಟಿ ಚಪಾನೆ ಮೇನ ಇಡೋದು
ಹ್ಮ್ ಹೌದ್ರೀ
ಬೆಳಗ್ಗಿ ಟಿಫಿನ್ ಮಾಡಿದ್ರ ಅಂದ್ರೆ ಆಯ್ತು ಮಧ್ಯಾಹ್ನ ಒಂದ ಗಟೆ ತಕ ಹ್ ಏನ್ ಊಟ ಎಷ್ಟ್ ರೆಡಿ ಆದ್ರುನು ಇಡೋದಲ್ರರಿ ಮಧ್ಯಾನ್ಹ ಒಂದ್ ಗಂಟೆಕೆ ಸ್ಟಾರ್ಟ್ ಮಾಡ್ತಾರ ಊಟ
ಹ್ಮ್್ಮ್ ಇಲ್ ನಮ್ಮ್ ಕಡೆ ಹ್ಮ ಹ್ಮ್
ಇಲ್ಲರೀ ನಮ್ಮ ಕಡೆ ತಾಳಿ ಆಯ್ತಂದ್ರೆ ಯಾರ ನಿಂದ್ರಲ್ಲ ಎಕಡಾರಕಡೆ ಹೋಗ್ಬ ಬಿಡ್ತಾರ ಅಲ್ ನಮ್ ಟೈಮಿಂಗ್ ಅಂತ ತಾಳಿ ಆಯ್ತಂದ್ರೆ ಅದು ಬೆಳಿಗ್ಗೆ ನಾಷ್ಟ ಮಾಡಿದ್ರೂ ನು ಒಂದ್ ತಾಸೆ ಡಿಫ್ರೆಂಟ್ ಗ್ಯಾಪ್ ಇರ ಇರ್ಲ್ಲ
ಹ್ಮ್
ಲೇಟ್ ಲೇಟ್ ಮಾಡಲ್ಲ ನಮ್ ಕಡೆ ಇರಲ್ಲ ಜನ ಹೋಗ್ ತಾರ್ ಅಂತೇಳಿ ಬಳಸಿಬಿಡ್ತಾರ ರಿ
ಕ್ಯಷನ್ಂದು ಹೆಣ್ಮಕ್ಳಿಗೆಲ್ಲ ಜಾಸ್ತಿ ಸಾಲ ಕಲತಾರೆ
ಹ್ಮ್ ಈಗ ನಮ್ ಕಡೆ ಜಾಸ್ತಿ ಕಳಸ್ತಾರೀ ನಮ್ ಕಡೆ ಇಂಜಿನಿಯರಿಂಗ್ ಹಂಗೆಲ್ಲ ಅವಾಗೆಲ್ಲಾ ಇದ್ದಿಲ್ಲ ಈಗ ಒಂದ್ ಹತ್ತು ವರ್ಷ ಫ್ರೀ ಎಲ್ಲಾ ನಮ್ ಕಡೆ ಹೆಣ್ಣಡ್ಗುರ ಬಾಳ ಓದಸ್ತಾರ ಇಂಜಿನಿಯರಿಂಗ್ ಹ್ಮ್
ಹ್ಮ್ ಎನ್ ನಿಮ್ಮ ಕಡೆ ಹೆಣ್ಣ್ಮಕ್ಳು ಜಾಸ್ತಿ ಜಲ್ದಿ ಮದ್ವಿ ಮಾಡ್ತಾರ ಓದ ಸಲ ಜಾಸ್ತಿ ಅಂತ ಅಂದು ಕೇಳಿದ್ದೆ ನಾನು
ಹ್ಮ್ ಸರಿೀ ಹಳ್ಳಿ ಜನದಾಗ ಆದ್ರೆ ಮಾಡಲ್ಲ ಸಿಟಿ ಹಂಗ್ದಾರ ಆದ್ರೆ ನಮ್ ಕಡೆ ನಮ್ಮೂಊರಾಗ ನಮ್ ತಂಗಿದವ್ರ್ದೇ ಮಾಡಿವ್ರಿ ಹದ್ೆಂಟ ವರ್ಷ ತುಂಬಿದ್ ಅಂದ್ರೆ ಹದ್ಂಟ ವರ್ಷ ಇತ್ತು ಬರ್ಸ ತುಂಬ್ರ ಬಂದ್ರ ಆಯ್ತ ಮಾಡಿಬ ಬಿಡ್ತಾರೆ ಎಜುಕೇಶನ್ ಹಂಗ ಏನ್ ನೋಡಲ್ಲ ನಮ್ಮ ನಮ್ಮ ಕಡೆ ಸಬ್ಸಿಡಿಿ ಕಡೆ ಕಡೆಡ್ದ ಹುಡು ಆದ್ರೆ ಚಂದ ಓದಿಸ್ತಲ್ ನೌಕರಿನೂ ಮಾಡ್ತಾವ ಹುಡುಗ ಹ್ಮ ಇಲ್ಲೇ ನಮ್ಮ್ ಆಜು ಬಾಜಾರರ ಹುಡುಗಿ ಚೆಂದ ಹೋಗೋದ ಬ್ಯಾಂಕ್ ಕು ಕುರಿ ಬಂತ ಅವಡಿ ನೌಕರಿ ನೌಕರಿ ಆ ಮನೆ ಎಲ್ಲ ಮಾಡ್ತಾರೆ ನ ಮಾಲಿಪುರಾಗ ಟೆರನಾ
ಹ್ಮ್ ಹಳ್ಳಿಊರಾಗ ಆಯ್ತು ಹದ್ನೆಂಟ ಆಗ ಇಲ್ಲ ಇಪ್ಪತ್ತಾಗನಾ ಏ ದೊಡ್ಡಕಿ ಅದ ದೊಡ್ಡಕಿ ಕೊಡಬೇಕಕ್ ಕೊಡ್ಬೇಕಂತ ಕೊಟ್ಬಿಡ್ತಾರ
ಹ್ಮ್ ಈಗಲ್ಲಾದ್ರೂ ಇಪ್ಪತ್ತೈದ್ ಮೂವತ್ತಾರನು ಮಾಡಬಲ್ರು ನೌಕರಿ ನೌಕರಿ ಅಂತ ಹೆಣ್ಣ ಹುಡುಗ್ರು.
ಹ್ಮ್
ಈಗ ಈ ಕಾಲ ಆದ್ರೂನು ಅವ್ರ ಕಾಾಲ ಮೇಲೆ ಅವ್ರ ನಿಂದರ್ಬೇಕಲ್ಲ. ಇಪರು ಮಾಡಿದ್ರನ ಆಕಲ್ಲ ಅಂತ ಹೇಳಿ ಈಗ ಹುಡುಗರು ಹುಡುಗರುನು ಹಂಗೆ ಅವ್ರಿ ಬಾಳ ಹುಷಾರ ಅವ ಈಗ.
ಹ್ಮ್
ಹ್ಮ್ ಯಾವ ನೌಕರಿ ಆಗುವ ಡ್ಯಾನ್ಸಿಂಗ್ ಸಿಂಗಿಂಗ್ ಆಗಿರ್ಬೋದು. ಎಲ್ಲದೆಲ್ಲ ಆಕ್ಟ್ ಆ ಹುಡಗರ್ ಆವಾಗಿನ ಕಾಲದಂಗ ಇರ್ಲಿಲ್ಲ. ಈಗೆಲ್ಲ ತಂದೆ ತಾಯಿನೂ ಅರ್ಥ ಮಾಡ್ಕಂತಾರಲ್ಲ ನೋಡಿ
ಹ್ಮ್ ಇಲ್ಲ ಇವಾಗ ಎಲ್ಲಾ ಹುಷಾರ ಅಲ್ರಿ ಎಲ್ಲಾ ಇವಾಗಿಂದು ಬೇರೆ ಜನರೇಷನ್ ಅವಗ ಇದ ಬೇರೆ ಅವಾಗೆಲ್ಲ ಮನೆಗ್ ಏನ ಹೇಳ್ತಾರ ಸುಮ್ಮ ಕೇಳ್ಕೊಂಡಿರೋದು ಅಷ್ಟೊಂದ ನಾಲೆಜ್ ಇರ್ತಿರ್ಲಿಲ್ಲ. ಇವಾಗೆಲ್ಲ ಏನಂತ ಸರ್ ಎರಡು ವರ್ಷ ಇಲ್ಲ ಮೂರು ವರ್ಷ ರಟ್ಲೆನೆ ಹುಡುಗರು ಎಷ್ಟೆಲ್ಲಾ ನಾಲೆಜ್ ಇರ್ತದ ಅವ್ಕ್ಕ
ಹ್ಮ
ಹ್ಮ್ ಹುಷಾರಿಲ್ ನಾನು ಎಲ್ಲಾ ಕಡೆ ಹೆಂಗೆ ಅವರು ಹುಡುಗರು ಹುಷಾರ ಹ ಅವು ಏನಂತರ ಹುಡುಗರು ತಿಳದಟ ದೊಡ್ಡರಿಗೆ ತಿಳಲಾಯಾದಂಗೆ ಆಗಿತ್ತ.
ಹಾ ಹೌದ್ರಿ ಹಂಗೆ ಆಗಿದ್ ಮತ್ತ ಇ ಒಂದೊಂದ್ಸರ ಅವು ಅವು ಹುಡುಗರು ಮಾ ಅ ಕೇಳ್ತಿರ್ತಾರ ಕೇಳ್ತಿರ್ತಾರೆ ಏ ಇದೆ ಹೆಂಗತಪ್ಪ ಹಂಗ ಅದಮ್ಮ ಹಂಗಾ ಹಿಂಗ ಅಂತ ಕೇಳ್ತಿರ್ತಾರ
ಹ್ಮ್
ಗೊತ್ತಾಗಲ್ಲ ಹುಡುಗರು ಎಲ್ಲಾ ಕಲ್ತಾವಲ್ಲ ಸಾಲಿ ಕಲ್ತಾವಲ್ಲ ಈಗ ಎಲ್ಲಾದರ ಬಗ್ಗೆ ನಾಲೆಡ್ಜ ಈಗಿನ ಕಾಲದ ಹುಡುಗರು
ಹ್ಮ್ ಅಂದ್ರೆ ಎಷ್ಟ್ ಕಲ್ ಆಥರಂದ್ರನು ಅವಗಿನ ಮಂದಿಗೆ ಇದ್ದಷ್ಟು ತಿಳುವಳಿಕೆ ಇವಾಗ ಬರೋದಿಲ್ಲರಿ ಅದ ಏನೋ
ಹ ಇಲ್ಲ ಇಲ್ಲ ಸರಿ ಬರಲ್ಲ.
ಏನು ಮಾಡ್ಕೊಂಡ ಹೋಗಿರ್ತಾರಲ್ಲ. ಅವ್ರಿಗೆ ಎಷ್ಟ ಕಲತ್ ಸಾಲಿ ಕಲ್. ಗೊತ್ತಿಲ್ಲ ಅಂದ್ರನು ಬೇರೆ ಜೀವನದ ಬಗ್ಗೆ ಎಲ್ಲಾ ತಿಳುವಳಿಕೆ ಅದ.
ಹೌದ ಹೌದೌದ್ರೀ.
ಇವಾಗೆಲ್ಲ ಜಾಸ್ತಿ ಹೊರಗ ತಿರಗ್ಯಾಡೋದು ಮಾಡೋದು ಅದು ಇದು ಇಂತದೇ ಜಾಸ್ತಿ. ಯೋಚನೆ ಮಾಡ್ತಾರ. ಹೊಲದಾಗ ಮಾಡೋದ ಕಮ್ಮಿ ಇವಾಗ.
ರು ಮಾಡಲ.
ಹ್ಮ್ ಎಲ್ಲಾ ಏನ ನೌಕರಿ. ರಿ ಮಾಡದೇ ಎಲ್ಲಾನ ಒಂದ ಕೆಲ್ಸ ಬಿಸ್ನೆಸ್ ಮಾಡದೇ. ಇಲ್ಲ ಎಲ್ಲನ ಕಂಪನ್ಯಾಗ ಹೋದೆ. ಈ ತರ ಮಾಡ್ತಾರ ಹೊಲ್ದಾಗ ಮಾಡದೇ. ಕಮ್ಮಿ.
ಹೊಲದಾಗ ಕೆಲ್ಸ ಮಾಡದೇ ಹೆಣ್ಣ ಹುಡುಗರ ಆಗ್ಲಿ ಗಂಡು ಹುಡುಗರು ಆಗ್ಲಿ ಎರಡು ಕಡಿಮೆ ಆಗ್ಯಾವ. ಹೊಲ ಮಾಡದನುೂ ಕಡಿಮೆ ಆಗೆದ.
ಅದೇಲ್ರಿ.
ಹ್ಮ್ ಮುಂದ್ ಮುಂದೆ ಹೆಂಗಿರ್ತದ ಏನೋ ಫ್ಯೂಚರ್ ಗೊತ್ತಾಗಲ್ಲ ಮತ್ತೆ ರೈತ ಮಾಡ್ಲಿಕ್ ಅಂತಂದ್ರ ಉಣಾಕ್ ಮಾಡಕ್ ಹೆಂಗ್ ಬರ್ತದ ಯಾರ್ ನೋಡ್ರ ಬಿಸಿನನೆಸ್ ಅಂತಾರ ಒಟ್ಟ ಬಿಸ್ಲಕ್ ಹೋಬಾರ್ದ ಅಂತಾರ ನೆಳ್ನಯಾಗ ನೋಡ್ಬಕ್ಂತಾರ ಹೆಂಗ ಆಡ್ತದೆನೊ ಗೊ ಮತ್ತೆನ್ ಮತ್ತೆ ವ್ಯವಸಾಯ ಬಗ್ಗೆ ಮ
ಅದೇ ಅಲ್ಲ ವ್ಯವಸಾಯದ್ ಮಾಹಿತಿನೇ ಇರ್ಲಾರ ಆಗೈದ್ ಈಗನ್ ಮಕ್ಕಳಿಗೆ
ಅಷ್ಟೇ ಸಾಕಗ್ಯಾದ ಅವ್ರಿಗೆ ಮಾಡಕ್ ಇವ್ರಿಗೆ ಇಷ್ಟನು ಸಾಕಿದಿದ್ದಾರೆ ತಿ ಸಾಕ ನ ನಾವ್ ಮಾಡಿವಿ ನಮ್ಮ ಮಕ್ಳು ಕಷ್ಟ ಪಡ್ಬಾರ್ದ ಅಂತ ಹೇಳಿ ತಂದೆ ತಾಯಿನೂ ಹಂಗೇ ಯೋಚನೆ ಮಾಡ್ತಾರ ಈಗ ಹ್ಮ್ ಇ ಬಿಸಿಲಾಗ ಮಾಡಕ್ ಆಗಲ್ಲ ಅದುನು ಬೇರೆ ಅವಾಗ ಹೊಲ್ದಾಗ ಎಲ್ಲ ಚಲೋ ಇರ್ತದು ಈಗಲ್ಲಾ ಫರ್ಟಿಲೈಸರ್ ಇವು ಎಣ್ಣೆ ಬಡಿಯೋದು ಇವೆಲ್ಲಾ ಜಾಸ್ತಿ ಆಗ್ಯವಲ್ರರಿ ಹ್ಮ ಹುಳನೋ ಜಕಡಿ ಜಾಸ್ತಿ ಆಗ್ಯದ ಜಾಸ್ತಿ ಬೆಳೆಯಲ್ರಿ ಈಗ
ಎಲ್ಲಾ ಲಾಸ್ ಆಗೋ ಸಂಬಂಧ ಸುಮ್ಮನೆ ಪೂರ್ತಿ ಕೀಡ್ ಮನೆನಾರ ಮಾಡ್ಕೋತಾರ ಹ್ಮ್ ಅದ ಮ ಶಾಲಿ ಕಲಿಲಿ ಎನೋ ಹೊರ
ಹ್ಮ್ ಅವಾಗ ಮನೆಗೊಬ್ರು ಎಲ್ಲ ಇ ಇತ್ರಿ ಅದಕ್ಕ ಚಂದ ಬೆಳದತಿ ಈಗಲ್ಲಾ ನಾನಾ ಕೆಮಿಕಲ್ ಹಾಕ್ತಾರಲ್ರರಿ ಅದ್ಕವು ಸರಿ ಆಗಲ್ಲ ಅವು ತಿಂದ್ರುನು ಸರಿ ಆಗಲ್ಲ
ಹೌದ್ ಹೌದ್ರಿ ಎಲ್ಲಾ ಹೈಬ್ರಿಡ್ ಫುಡ್ರಿ
ಹೌದ್ರೀ ಮನುಷ್ಯರುನು ಹಂಗೆ ಆಗ್ಯಾವ ಫುಡ್ ಹ ಹಂಗೆ ಆಗೇದ ಸ್ಟ್ರಾಂಗ್ ಎಲ್ಲಾ ಇಲ್ಲ ಮನಷ್ಯ. ಯಾರುನ ಸ್ಟ್ರಾಂಗ್ ಇಲ್ಲ ಈಗ.
ಹ. ಅದೇ ಅಲ್ಲ.
ಹ್ಮ್ ರೈಸ್ ಬರೇ ನಮ ಕಡೆ ಅದರಾಗ ರೈಸ್ ತಿನ್ನತಾರಿ. ರೊಟ್ಟಿ ಅನ್ನದೇ ಇಲ್ಲ ಬರಿ. ಚಪಾತಿ ಮೈದಾ ಅಂತವು ಬೇಕ್ರಿ ಐಟಮ್ಸ್ ಅಂತವ ಬಾಳ ಇಷ್ಟ ಪಡ್ತಾರೆ ಹುಡುಗರು ಈಗ ಅಂತವ ಎಲ್ಲಾ ಎಲ್ಲಿ ಕಾಳ ದಿನಸ ಹಂತವ ಎಲ್ಲಿ ತಿನ್ನತರ ರಿ. ರೊಟ್ಟಿನ ತಿನ್ನಲ ನಮ್ಮ ಮನ್ಯಾಗ ನಮ್ಮ ಅಣ್ಣನ ಮಕ್ಕಳ ಯಾರಾರೆಲ್ಲ. ರೊಟ್ಟಿ. ರೊಟ್ಟಿನ ತಿನ್ನಲ್ಲ ಬರಿ ಚಪಾತಿ ತಿಂತವು ಪೂರಿ ಪರೋಟಾ ಹಿಂತವು. ಹಿಂತವ ತಿನ್ನತರ ನಮ್ಮ ಕಡೆ ಹುಡುಗರ. ರೊಟ್ಟಿ ಅಂದ್ರೇನೆ ಗೊತ್ತ ಆಗಲ್ಲದು.
ಹ್ಮ್ ಇಲ್ಲ ಇವಾಗಿನ ಹುಡ್ಗುರೇ ಕಮ್ಮಿ ಮಾಡ್ಯಾರ ನಮ್ಮ ಮನ್ಯಾಗ ದಿನಾ ರೋ. ಟ್ಟಿ ಮಾಡ್ತಿವಿ ಅಂದ್ರ ನಮ್ಮ ಹುಡುಗರ ರೊ. ರೊಟ್ಟಿ ತಿನ್ನಲ್ಲರಿ. ಬರೇ ಅನ್ನ.
ಹ್ಮ್ ಹ್ಮ ಹ್ಮ.
ನಾವೆಲ್ಲಾ ಬೈತಿವಿ ಬೈದು ಬೈದು ಬೈದು ಉಣಸ್ತ. ಇಲ್ಲ ಅಂದ್ರೆ ಅವ್ರ ಸಲಂದ ಒಂದೊಂದ್ ಟೈಮ್ ಅನ್ನ ಮಾಡದ್ ಬಿಡ್ತಿವಿ ಇನ್ನ ಅನ್ನ ಇದ್. ಇದ್ರ ಅನ್ನಾನ ಉಣ್ತಾರೆನ ಇರ್ಲಿಕ್ಕ ಬಿಟ್. ಇರ್ಲಿಕ್ಕ ಅಂದ್ರ ಜಕ್ಕಸ್ಥ ರೊಟ್ಟಿ ಹೊಣ್ತಾರಂತ. ಒಂದೊಂದ ಟೈಮ್ ಬರೇ ರೋಟಿ ಮಾಡಿ ಬಿಡ್ ಹೇ
ಹೌದಹೌದ್ರಿ ನಿಮ್ ಕಡೆ ಗಟ್ಟಿ ಮಂದ್ರಿ ಹೆಂಗಾಗ್ಲಿ ಜೋಳ ಸಜ್ಜಿ ಅವಾಗ ಮಂದಿ ಬಾಳ.
ತ್ತು
ಹ್ಮ್ ಹ್ಮ್ ಈಗುನ್ ತಿಂತಾರೆ ನಮ್ಮ್ ಕಡೆ ನಮ್ಮ್ ಕಡೆ ನಮ್ ನಮ್ಮ ಕಡೆ ಅಷ್ಟ ಟೈಮ್ ಇರಲ.
ಹ್ಮ್ ಟೈಮ್ ಎಲ್ಲ ಇರ್ತದ ಆದ್ರ ಅಭ್ಯಾಸ ಇಲ್ಲ ನಿಮ್ಗ್ ತಿನದು.
ಹೌದೌದ್ರಿ. ನಮ್ಗ ಅದು ಒ ತರ ಏನೋ ಅನಿಸಬಿಡ್ತದ ರೊಟ್ಟಿ ರೊಟ್ಟಿ ಅಂದ್ರೆ.
ಹ ಅಂತಲ್ಲ.
ಸ್ಪೆಷಲ್ ಏನ ಅಷ್ಟ ಅನ್ಸಲ್ಲಲ್ಲ ಅದಕ ಇಲ್ಲ ಇಲ್ಲ ನಮ್ಮ್ ಕಡೆ. ಅಪರೂಪಕ ನೈಟ್ ಬಂದ ಅದು ಒಬ್ಬೊಬ್ರಗ್ ಒಂದ ಎರಡು ಮಾಡಿಬಿಡ್ತಾರ ಇಲ್ಲಾಂದ್ರೆ ಹೊರಗಡೆ ತಗ್ಬಿಡ್ತಾರ ಆತರ ಒಂದ್ ರೊಟ್ಟಿ.
ಹ್ಮ್
ನು ಊಟ ಮಾಡೇನು ಅಕ್ಕನು ರಾತ್ರಿ ಆರ್ ಗಂಟಗ್ ಬರ್ತಾವ ಬೆಗ್ಗೆ ಐದ ಆರ್ ಗಂ ಬಿ್ರ ಆ ಮಾಡ್ಕೊಂತ ಹಾಕೊಂಡ್ ಹೋಗತ ಅಂತ ಈ ಕಡೆ ಟೈಮ್ ಪ್ರಾಸ್ಂತ ರೈಸ್ ಆದ್ರ ಜಲ್ದಿಾ ಜಾಸ್ತಿ ಅವ್ರ ಕಡೆ ಅದಕ್ಕಾಗಿ ಇಬ ಗ್ ಹುಡುಗರು ಎಲ್ಲಾ ಕೆಲಸ ಮಾಡ್ತಾರೆ ಈ ಕಡೆ ಒಂದ ದಿನ ಮನೇಲಿ ಇರಲ್ಲ. ಸಂಡೇ ಆದದು ಮಧ್ಯ್ಯಾುವರ್ ಆದ ರಜ್ ಅವರಿ ಸಂಡೆನೋ ಬೆಳಿಗ್ಗೆ ಐ ಗಂಟಗ ಮ್ಯಾಹನ ಕಾಲ ಒಂದು ಗಂಟೆ ಬಂದ್ಬಡ್ತಾರಿ ಬ್ಬಾವಣಿವ ಅಂತ ಮ ಹ ತ ರಾಷ್ಟ
ಹ್ಮ್ ಹ್ಮ್ ಎಲ್ಲ ಮಾಡ್ಬೇಕು ಹೆಣ್ಮಕ್ಳ ಕಣ್ಮಕ್ಳ ಕೆಲ್ಸ ಮಾಡುದ್ರೇನ ನಡಿತವರ್
ಆಯ್ತ ಆ್ತ
ಸರಿ ಸರಿ ಅಂಗಲ್ ಆ ರ ಹ್ಮ ಸರಿ